ಹಲೋ
ಹಲೋ ಆರಾಮ ಸಿದ್ಧಾತ್ ಗೋಧಿ ಅವರೇ
ಆರಾಮ್ ನೋಡ್ ರೀ
ಹಾ ಆರಾಮ್ ರೀ ನೀವ್ ಆರಾಮ್ ಅಲ್ಲ ಎಲ್ಲಾ.
ಆರಾಮ್ ನೋಡ್ ರೀ ನಿಮ್ ದಯೆ ಇಂದ ಎಲ್ಲ ಆರಾಮ್ ಇವ್ ನೋಡ್ ರೀ.
ಇ ನಮ್ದೇ ಅಂಗಡಿ ಸರ್ ಎಲ್ಲಾ ದೇವ್ರ ದಯೆ ನಮ್ದ ಏನ ಇರಲ್ಲ ಸ್ವಾಮಿ ಅದ್ರಲ್ಲಿ
ಹುಂ ಮತ್ತ ಏನ್ ಮಾಡ್ತದ್ದೀರಾ
ಏನಿಲ್ಲ ಸಾರ್ ನಾವು ಸುಮ್ನೆ ಇಲ್ಲೇ ಇದ್ದೀವಿ ಊಟಾ ಆಯ್ತ್ ಸರ್ ನಿಮ್ದ್ ರೀ
ನಮ್ದು ಆಯ್ತತ್ ನೋಡ್ರಿ ಏನ್ ಮಾಡಿದೀರಿ ಊಟಕ್ಕೆ
ಇವತ್ತು ನಮ್ಮ ವಸತಿ ತಿ ನಿಲಯದಲ್ಲಿ ನಾವು ತತ್ತಿ ಅನ್ನವನ್ನು ಮಾಡಿದ್ದೆವು
ಹೌದಾ
ಹುಂ ಹಾ ಸರಿ ಇದು ನಾವು ಮಾ ಮಾಡ್ಸಿದ್ವಲ್ಲಾ ಅದರಲ್ಲಿರೋ ಫಸ್ಟ್ ತತ್ತಿ ಪಲ್ಯ ತಕೊಂದು ರೊಟ್ಟಿ ತತ್ತಿ ಪಲ್ಲೆ ಮತ್ತ ಹ ಮತ್ತೆ ತತ್ತಿ ಅನ್ನವನ್ನು ಕೂಡ ಸೇವನೆ ಮಾಡಿದ್ದೇವೆ ಆಹ ನಿಮ್ದು ನಿಮ್ದು ಊಟಾ ಸರ್ ಹಾ ಸರ್ ಹಾ ನೀವು ಮಾಡಿದಿರಾ
ಮತ್ತೆ ಏನ್ ನಡೀತಿದೆ ಹು ಮಾಡಿದ್ದೇವು
ನಮ್ ಕಡೆ ಏನಿಲ್ಲ ಸರ್ ನೀವೇ ಹೇಳ್ಬೇಕು ಕೊಡ ಸ್ವಲ್ಪ ಇದು ಕೋಡ ಇದು ಮತ್ ಪೋನ್ ನಾಗ ಮಾತಾಡ ಮತ್ತೆ ಮತ್ ಏನಿಲ್ಲ ನೋಡ್ರಿ ನಿಮ್ದ್ ಏನ್
ಹುಂ ಹಾ ಎಲ್ಲಿದ್ದೀರಾ ಹಲೋ ಮತ್ತೆ ಏನ್ ನಡತಿದಾರೀ ಊಟ ಎಲ್ಲ ಸಂಸಾರ ರಾಹುಲ್ ಅವ್ರೆ ಎಲ್ಲಿದ್ದೀರಾ ಮತ್ತೆ ಏನು ಸಮಾಚಾರ ನಿಮ್ದು ಹಾ ಇಲ್ಲಾ ನಮ್ಮ್ ಬಡನು ಮಳೆ ಆಗಿತ್ತು ಹೆಚ್ಚಿಗ ಆಗಿಲ್ಲಾ ಮಳೆ ಏನ್ರೀ ಮಳೆ ಇಲ್ಲಾ ಬೆಳೆ ಇಲ್ಲಾ ರೈತರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆರಿ ಯಾಕಂದ್ರೆ ರೈತರೆಲ್ಲಾ ಸಾಲ ಗೀಲಾ ಮಾಡ್ಕೊಂಡು ಬೀಜಗಳ ತಂದಿರ್ತಾರೆ ಆದ್ರೆ ಮಳೆ ಮಳೆನೇ ಇಲ್ಲ ಆದ ಕಾರಣದ ತುಂಬಾ ಲಾಸ್ ಆಗಿದೆ ನೋಡಿ ಹಾ
ಹಲೋ
ತುಂಬಾ ಲಾಸ್ ಆಗಿದೆ ನಮಗೂ ಹಾ ಹೇಳಿ ರೈತರಿಗೆ ತುಂಬಾನೇ ಲಾಸ್ ಆಗಿದೆ ಅಂತ ಹೇಳ್ದೆ
ಹೌದ ಸರ್ ಹೌದು ಬಾಳ ಲಾಸ್ ಆಗಿದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಮ್ಮ ಗುರುಗಳ ಜೊತೆ ಅದಕ್ಕೆ ಪರಿಹಾರ ಕೂಡ ಸರ್ಕಾರದಿಂದ ಒದಗಿಸಿಕೊಡ್ತಾರ ಅಂತ ಹೇಳಿದ್ದಾರೆ ಅವರು ಏನ್ ಮಾಡ್ತಾರ ನಾವು ಕಾ
ಹ ಹೌದಾ....
ಹೌದು.
ಹ್ಮ
ಓಕೆ ಮತ್ತೆ ನಿಮ್ಮ. ನಿಮ್ಮ್ ಕಡೆ ಎಲ್ಲ ಹೆಂಗ ಇದೆ ಮಳೆ ಬೆಳೆ ಎಲ್ಲಾ.
ನಮ್ ಕಡೆ ರಳೆನೇ ಇಲ್ಲ ನೋಡಿ. ಒಹ್ ಒಹ್ ಪರಗಲ ಎದರಸ್ತಾ ಇದ್ದಾರೆ ರೈತರೆಲ್ಲರೂ.
ಏನಾಗಿದೆ ಸರ್ ಎಲ್ಲಲ್ಲೂ ಅದೇ ಪದೇ ಪರಿಸ್ಥಿ ಇದ ಯಾಕೇನ ಈ ಸಲ ಮಳೆರಾಯ ಎಲ್ಲರಿಗೂ ಕೈ ಕೊಟ್ಟ ಬಿಟ್ಟಿದಾನೆ. ಏನು ಮಸರಿಗೆ ಆಗ್ತಿಲ್ಲಾ.
ಮಳೆ ಸರಿಯಾಗ ಆಗ್ತಾ ಇಲ್ಲ.
ಹ್ಮ್ ಬೆಳೆ ಬೆಳೆ ಬರ್ಲಿಲ್ಲ ಅಂದ್ರ ರೈತರು ಮಳೆ ಆಗಿಲ್ಲ ಅಂದ್ರ ಬೆಳೆನನು ಬರಲ್ಲ ಅವರು ಕಷ್ಟಪಟ್ಟ ಎಲ್ಲಾ ಸಾಲಾಗಿಲಾ ಮಾಡಿ ಹ ತಂದಿರ್ತಾರೆ ಅದೆಲ್ಲಾ ಲಾಸ್ ಆಗಿ ಹೋಗುತ್ತೆ ಅಂತ ತಕೊಂತೀನಿ ನಾನು.
ಹೌದ ಹೌದ ನೋಡಿ. ರೈತರಿಗೆ ಏನು ನಮ್ಮ ದೇಶದಲ್ಲಿ ರೈತರೇ ಪೆನ್ನ ಎಲಬು ಅಂತಾರೆ.... ಆದ ಈಗೆಲ್ಲಾ ಇದೆ ನೋಡಿ.
ಹ್ಮ್ ಎಲ್ಲ ಬೆನ್ನೆಯಲ್ಲಾಬೇ ಮುರಿಯಕತ್ತಾರ ರೈತರು ಬೆನ್ನೆಲ್ ತರ ಇವ್ರು ಬೆನ್ನೆಲ್ಲಬ ಉರಿತಿದಾರೆ
ರೈತರು ಅಂದ್ರೆ ಯಾರು. ಕಣ್ಣಾಗ ಹಾಕೇನಲ್ಲ ಯ ಮಾಡಲ್ಲ ಈಗ ನೋಡಿ ಇಷ್ಟೆಲ್ಲಾ ಬೆಳೆ ಹಾನಿ ಆಗಿದೆ ಇದ ಕೇಂದ್ರ ಪರಿಹಾರ ಸರ್ಕಾರಿಂದ ಕೊಡ್ಬೇಕು ತಾಭು. ಬಸ್ತವಿ ನೋಡ್ಬೇಕು ಏನ್ ಆಗತ್ತ ಏನ್ ಅರ್ಜಿ ಸಸ್ತೀವಿ ಪ ಮಾತಾಡಬೇಕ ಹತ್ತರಿ ನೀವು ಸುಮ್ನ ಆದ್ರಇದ ಕೆಲ್ಸ ಆಗಲ್ಲ.
ಇಲ್ಲಾ ನಮ್ಮ...
ಹ್ಮ
ನಾವು ಬಿ ಎಸ್ ಸಿ ಅಗ್ರಿ ಓದ್ತಿದ್ದೇವಲ್ಲಾ. ಆ ನಂಬಲ್ಲಿ ಏನಾಗಿದೆ ಇವೋ ಎಕ್ಸಾಮ್ ಬಿಟ್ಟಿದ್ದಾರೆ. ಏಳು ವರ್ಷದ ನಂತರ ಯೋಯ ಬಿಟ್ಟಿದ್ದಾರೆ. ಆ ಎಕ್ಸಾಮ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಗಳು ಕೂಡ ಬರಿ. ಬರಿತಾರಂತೆ ನೋಡಿ ಹ್ಮ
ಇಂಜಿನಿಯರಿಂಗ್ ಸ್ಟೂಡೆಂಟ್ಸ ಅಲ್ಲ ಸಾರ್. ಅದು ಅಗಿ ಅಗ್ರಿಕಲ್ಚರ್ ಯ ಇಂಜಿನನಿಂತವ ಒಂದು. ಓ ಕೋರ್ಸ್ ಇದೆ ಸರ್.
ಹಾ ಇದಕ್ಕ
ತಂತ್ರಜ್ಞಾನ ಕುತಂತ್ರಜ್ಞಾನದವರು ಕೂಡಾ. ಅಳತೆಯನ್ನ ಇದೇ ಆಷ ಹೊಡಸಿದೆ ಆದ್ರೆ. ಹ ಈಗಕ್ಕ ಹು ಕಿರಕ್ಕ. ಇಲ್ಲಾ ಅವ್ರನ್ನ ಋಷಿ ಕಾಯ ಮಾಡಿದ್ರೆ ಈಗ ನಮ್ಮಂತವ್ರೆಲ್ಲಾ ಈಗ ಋಷಿ ಅಧಿಕಾರಿಗಳೆಲ್ಲ ಏನ್ ಮಾಡಬೇಕು ಈ ಕೃಷಿ ಈಗ ಈ ಕಾರ್ಖಾನೆದವ್ರ ಹೋಗಿ ಕೃಷಿ ಅಧಿಕಾರ ಮಾಡಕ್ ಬಿಟ್ರ ಹಾ ಅದು ಕೃಷಿ ಆಗಂಗಿಲ್ಲ.
ಹ್ಮ್ ಆಗೋದಿಲ್ಲ ಅದು.
ಹ್ಮ ಹಂಗಾಗಿ ಅದ್ ಅದ್ರ ಸಂಬಂಧನ ಎಲ್ಲಾ ಕೃಷಿ ಮಹಾವಿದ್ಯಾಲಯದ ಕಿಂದ ಕೂಡ ಹಾ ಸ್ಟ್ರೈಕ್ ಅನ್ನು ಮಾಡ್ತಿದ್ದಾರೆ ಹಾ ಈಗ ಬ್ಯಾಡ ಇದು ನಮ್ಗ ಬೇರೆ ಕೃಷಿ ಕೃಷಿ ಮಹಾವಿದ್ಯ ಕೃಷಿ ಇದು ಕೃಷಿ ಮಾಡಿದವರಿಗೆ ಮಾತ್ರ ನೀವು ಈ ಪರೀಕ್ಷೆಗೆ ಅರ್ಹತೆಯನ್ನು ನೀಡಡ್ಬೇಕಂತ ಎಲ್ಲ ಕೋರಿಕೆ ಮತ್ತು ಸ ಕೋರಿಕೆ ಪತ್ರ ಮತ್ತು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಕೃಷಿ ಮಹಾವಿದ್ಯಾಲಯ ಹೇಮರಾಯನ ಗುಡಿ ಆಗಿರ್ಬೋದು.
ದಾ ಧಾರವಾಡ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು
ಬೆಂಗಳೂರು ಜ ಕೆ ವಿ ಕೆ ದಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ನಡ್ಸ್ತಾ ಇದ್ದಾರೆ ಅದು ಅದ ಅದರ ಅದರ ಕಡೆ ಅದರಿಂದ ಆ ಪ್ರತಿಭಟನೆಯಿಂದ ಸರ್ಕಾರದಿಂದ ಯಾವುದೇ ತರಹದಂತ ಅ ಪ್ರತಿ ಬೆ ಬರ್ತಾ ಇಲ್ಲ ಈಗಿನ ಸರ್ಕಾರ ಇದಕ್ಕಾ ಪ್ರತಿಬಿಂಬಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ.
ಹಾಂ
ಹಾ ನೀವು ನೀವು ಯಾವತರ ಇದ್ರಲ್ಲಿ ಪಾಲ್ಗೊಂಡಿದ್ದೀರಾ ಪಾಲ್ಗೊಳ್ತೀರಾ.
ನಾವು ಸ್ಟ್ರೈಕ್ ಮಾಡ್ಬೇಕ ಅನ್ನೋದು ಇದೆ ನಮ್ಮಲ್ಲಿ ಆದ್ರೆ ಇಲ್ಲಿ ನಮ್ಮ ಸಿ ಸೀನಿಯರ್ ಏನ್ ಮಾಡಿದ್ದಾರೆ ಫೋರ್ತ್ ಇಯರ್ ದವರು ರಾವೆ ಅಂತ ಹೋಗಿದರೆ.
ಹಾ ಅವರು ಕೆಳ್ಸುತ್ತೆ ಕೆಳ್ಸುತ್ತೆ. ನೀವು ಸ್ವಲ್ಪ ಕನ್ನಡದಲ್ಲಿ ಬಾಳ ಜಾಸ್ತಿ ಮಾತಾಡ್ರಿ ಪದಗಳನ್ನ ಉಚ್ಚರಿಸೋದು ಸ್ವಲ್ಪ ಬೇರೆ ಆಂಗ್ಲ ಭಾಷೆಯನ್ನು ಬಿಟ್ಟು ಬೇರೆ ಮಾತಾಡ್ರಿ ಸರ್.
ಹೌದಾ.
ಹಾ ನಮ್ಮ ಭಾಷೆ ನಮ್ಮ ಹೆಮ್ಮೆ ಯಾವತ್ತು ಕನ್ನಡವನ್ನು ಬಿಟ್ಟಕೊಡಲ್ಲ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂದು ಕನ್ನಡವನ್ನು ನೀವು ಯಾವತ್ತು ಬಿಡಬಾರದಂತ ನಿಮ್ಮ ನಿಮ್ಮನ್ನು ನಾವು ಪಾದ ಮು ಟ್ಟಿ ಬಳ್ಕೊಳ್ತೇವೆ ಸರ್.
ಹೌದಾ.
ಹಾ ಮನಲೆಲ್ಲಾ ತಂದೆ ತಾಯಿ ಎಲ್ಲಾ ಮನಲೆಲ್ಲಾ ಆರಾಮಾ ಹರಾ.
ಹಾ ಆರಮಿದ್ದಾರೆ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಾ ಅಪ್ಪ ಅಮ್ಮ ಅರಾಮಿದಾರ.
ಹಾ ಎಲ್ಲಾರು ಆರಾಮದಾರ ಸರ್ ನೀವು. ನೀವು ಕೂಡ ಆಹ ಇನ್ನು ಈಗೆ ಈಗ ಯಾ ಎಷ್ಟನೇ ವರ್ಷದ ಪದವಿಯನ್ನು ಮಾಡ್ತಿದ್ದೀರಾ ಸರ್ ನೀವು.
ನಾವು ಈಗ ಮೊದಲನೇ ವರ್ಷ ಎರಡನೇ ಸೆಮ್ ಅನ್ನು ಓದ್ತಾ ಇದ್ದೇವೆ ನೋಡಿ.
ಹ ಹೌದಾ ಇದು ನೀವು ನಾಲ್ಕು ವರ್ಷ ಮುಗಿಯಲು ಬಂದಾಗ ನಿಮ್. ಕೂಡ ಈ ಒಂದು ಕೃಷಿ ಅಧಿಕಾರಿ. ಪರೀಕ್ಷೆಯನ್ನು ಕೂಡ ಬರೀರಿ ನಿಮ್ಮ ನಿಮ್ಗೂ ಜೀವನದಲ್ಲಿ ಒಳ್ಳೇದಾಗ್ಲಿ. ಒಳ್ಳೆ ಶಿಕ್ಷಣವನ್ನು ಪಡೀರಿ ನಿಮ್ಮ್ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಪಡಿಸಿರಿ ಆಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತ. ತಿಳಿದ್ದರ ಇರ್ತಾರ ಗೊತ್ತಾ.
ಏನು.
ಶಿಕ್ಷಣ ಎಂಬುದು ಹುಲಿ ಹಾಲುದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಗರ್ಜಿಸಲೇಬೇಕು. ಎಂದು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ನಾವು ಪಾಲನೆ ಮಾಡ್ಬೇಕು. ಅಂತ ಅನ್ಕಂತ ನಮ್ಮ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸಿದ್ರೆ. ನಾವು ಮುಂದೆ ಒಂದಿನ. ಹಾ ಮುಂದೊಂದು ದಿನ ಔರಂಗಂಕರು ನಾವು ಆಗಕ್. ಅವರಲ್ಲಿರೋ ಒಂದು ಇರುವೆಷ್ಟ ತರ ಆಗ್ಬೇಕು ಅಂತ.
ಇಂತ ಗುಣಗಳನ್ನಾದ್ರೂ ನಾವು ಅಳವಡಿಸಿಕೊಳ್ಬೇಕು.
ಅವರಲ್ಲಿ ಇರುವಂತ ನಾವು ಗುಣ ಅಳವಡಸಿದ್ ನಮ್ಮ ಇಡೀ ಜೀವನ. ಪರ್ಯಂತ ಕಷ್ಟ ಪಟ್ಟರು ಕೂಡ ಅವರಲ್ಲಿ ಇರುವಂತ ಗುಣಗಳನ್ನ ಜೀರೋ. ಪಾಯಿಂಟ್ಸ್ ಎಷ್ಟು ಸೊನ್ನೆ. ಸೊನ್ನೆನು ಅವರ ಒಂದು ಆ ಹತ್ತರಷ್ಟು ಹತ್ತಲ್ಲ ಒಂದರಷ್ಟು ಕೂಡ ಪೂರ್ತಿಯಾಗಿ ನಾವು ಅವರ. ಚಿಂತನೆಗಳನ್ನ ಅಳವಡಿಸಕೊಡಕ್ ಆಗಲ್ಲ ಅಷ್ಟೊಂದು ದೊಡ್ಡ ಚಿಂತಕರುವರ. ಸಾಕಷ್ಟು ಕೊಡುಗೆಗಳನ್ನು ಅವರು ನಮ್ಮ ಭಾರತ ದೇಶಕ್ಕೆ ನೀಡಿದ್ದಾರೆ ಹ ನೀಡಿ ಲಿಖಿತ ಅತೀ ದೊಡ್ಡ ಲಿಖಿತ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ನಮ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿದ್ದಾರೆ. ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತ ಅವರ ಪರಿಶ್ರಮದಿಂದ. ಈ ಒಂದು ಭಾರತದ ಸಂವಿಧಾನವನ್ನು ಬರೆದು. ಅತಿ ಉನ್ನತವಾದಂಥ ಸಂವಿಧಾನ ಭಾರತ ದೇಶದಲ್ಲಿ ಇಡೀ. ಪಂಚದಲ್ಲಿ ಅತಿ ಉನ್ನತವಾದಂತಹ.
ಹ್ಮ್ ಸಂವಿಧಾನವನ್ನು ಬರಿದರ ಹಂ.
ಆದರೆ ಆಗಿನ ಸರ್ಕಾರ ಅವ್ರಿಗೆ ಬೆಂಬಲ ನೀಡಿಲ್ಲ.
ಹ್ಮ.
ಹ್ಮ್ ಮಲ್ಲಿಕಾರ್ಜುನ. ಆ ಗಡ್ಡದವರು ಈಗ ನಮ್ಮಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ. ಹಾ ಸ್ವಾಗತವನ್ನು ಕೊಡ್ತೇವೆ ನಾವು.
ಕೋರಿತೇವೆ ಕೋರಿ ಕೋರಿ ಅವರು ತುಂಬಾ.
ಇವ್ರು ಇಲ್ಲೇ ನಮ್ಮ ಗೆಳೆಯರ ಆಗ್ಬೇಕು ಇಲ್ಲೇ ಗುಲ್ಬರ್ಗದವ್ರು ಅವ್ರದುು ಎಲ್ಲಾ. ಅಪ್ಪರು ಆ ಪೊಲೀಸ್ ಇದ್ದಾರೆ ಎಲ್ಲಾ ಒಳ್ಳೆಯ. ಮನಿತನ ಅವ್ರದು ಅವರು ಅಣ್ಣವ್ರು ಎಲ್ಲಾ ರಾಜಕೀಯಲ್ಲಿ. ಒಳಗೊಂಡಿದ್ದಾರೆ.
ಹ್ಮ್.
ಅವರು ಎಲ್ಲಾ ಒಳ್ಳೆ ಮನಿತನ ಇದೆ ಹುಡುಗನ. ಆದ್ರೆ ಅವರು ಇಲ್ಲಿ ಬರಬಾರ್ದಿತ್ತು. ಅಪ್ಪಿ ತಪ್ಪಿಲ್ಲಿ ಬಂದ್ಬಿಟ್ಟಾರ ಅವರು ಎಲ್ಲರೂ ಒಂದು ಒಳ್ಳೆ ಕಾಲೇಜನಲ್ಲಿ. ಇದ್ದಿದ್ರೆ ಚಲೋ ಇತ್ತ ಅಂತ ನನ್ನ ಅನಿಸಿಕೆ ಸರ್.
ಇದು ಕೂಡ ಸರಿಯಾಗಿದೆ ಅಲ್ಲ ಕಾಲೇಜು.
ಹಾ ಸರಿಯಾಗಿದರೆ ಆದ್ರೂ ಅವ್ರಿಗೆ ಅವ್ರಿಗೆ ತಕ್ಕ. ತಕ್ಕಂತ ಕಾಲೇಜ್ ಅಲ್ಲ ಅವ್ರ ತಕ್ಕಂತ ವಿದ್ಯಾಲಯ.
ಹೌದಾ.
. ನೀವು ನಾ ಸ್ವಲ್ಪ ಕೆಲ್ಸ ಇದೆ ಸರ್ ನಿಮ್ಗೆ ಆಮೇಲ್ ಮಾಡ್ಲಾ..
ಹೌದಾ.
ಹಾ ಹ ನಾನ್ ಸ್ವಲ್ಪಬ್ಬ ಹೊರಗೆ ಹೋಗೋದಿದೆೆ ಹಂಗಾಗಿ. ನಿಮ್ಗ ನಾನು ಆಮೇಲ್ಗ ಹಸ್ತೀನಿ ಸರ್. ಮತ್ತೆ ಇನ್ನೊಂದ ಸ್ವಲ್ಪೆ.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
ಇಲ್ಲ ನಮ್ದು ಸ್ವಲ್ಪ ಇದು ಅದು ನಾಳೆ ಕೃಷಿ ಮಹಾವಿದ್ಯಾಲಯದ ಮುಂದೆ ನಾವು ಕೂಡ. ಪ್ರತಿಭಟನನ್ನು ಮಾಡು. ಅಂತ ಅನ್ಕೊಂಡಿದೀವಿ ಅದ್ರ ಬಗ್ಗೆ ನಮ್ಮ ಗೆಳೆಯರ ಬಳಗದ ಜೊತೆ ನಾವು ಕೂಡ. ಆಹ ವಿಚಾರಣೆ ನಡೆಸಿ ನಾಳೆ ನಾವು ಆಹ್ ಚರ್ಚೆ ಮಾಡ್ಬೇಕು. ಹಂಗಾಗಿ ಸ್ವಲ್ಪ ಸಮಯ ಬೇಕು ಸರ್ ಮತ್ತ. ನಿಮ್ಗ ನಾವು ಕರೆ ಮಾಡ್ತೀವಿ ಸರ್.
ಬಿಡುವಿನ ಸಮಯದಲ್ಲಿ ಖರೆ ಮಾಡಿ ನಮ್ಗೆ ಸ್ವಲ್ಪ.
ಹಾ ಸರಿ ಸರ್ ಸರಿ. ಹ್ಮ ಮತ್ತೇನ್ ಸರ್ ಎಲ್ಲಾ ನಿಮ್ಮ ಆಶೀರ್ವಾದ. ಅ ಎಲ್ಲಾ ನಿಮ್ಮ ಆಶೀರ್ವಾದ.
ಹಏ ಹಾಗೇನಿಲ್ಲ ರೀ ನೀವ ನೀವ್ ಆರಾಮಿದ್ರೆ ನಾವ್ ಆರಾಮ್ ಇದ್ದ್ ಹಾಗೆ.